ಅಚ್ ಕಾರ
ನಮಸ್ಕಾರ. ಸರಿ
ಹೇಗಿದ್ದೀಯಾ
ಚೆನ್ನಾಗಿದ್ದೀನಿ ನೀನು.
ಊಟ ಮಾಡ್ದಾ
ಮಾಡ್ದೆ ಕಣೆ ನೀನ್ ಮಾಡ್ದ?
ಹ್ಮ್ ಹ್ಮ್ ಹುಮ್ಮ ನೀನಾ ಹ ನಿಂಗೆ ಅನ್ಕೊಂಡೆ ಫೋನ್ ಮಾಡ್ದೆ
ನಮ್ ಚಿಕ್ಕಪ್ಪಾ ನಿನ್ಗೋಸ್ಕರ ಕಾಯ್ತಾವ್ರೆ
ನಾನು ಅಷ್ಟೇ ನಿನ್ ಚಿಕ್ಕಪ್ಪಗೋಸ್ಕರ ಕಾಯ್ತಾ ಇದ್ದೀನಿ
ನಿಜ ಕಣೆ ಕೇಳಿದ್ರು ನನಗೆ ಕರೆ ಮಾಡಿ ರು ರು
ಹ್ಮ್ ಹ್ಮ್ ಹ್ಮ್ ಹ್ಮ್ ಈ ವಿಷಯ ನಿಮ್ ಈ ವಿಷಯ ನಿಮ್ ಚಿಕ್ಕಪ್ ಗೊತ್ತಾಗ್ಬಿಟ್ರೆ ಅಲ್ಲೇ ಹಾ ಅಷ್ಟೇ
ಹತ್ತತನೆ
ಹ್ಮ ಹ್ಮ ಹ್ಮ
ಹ್ಮ
ನಿಂಗು ನಾನು ಮಾಡ್ತೀನಿ ಮಾತಾಡು ನೀನು ತುಂಬಾ ಇದ್ರಲ್ಲಿ ಇದೆಯಲ್ಲ
ಏನ್ ಇದ್ರಲ್ಲಿ ದಿಯಾ ನಂಗೆ ತುಂಬಾ ಬರ್ಕೊಳೋದಐತೆ
ಹಾ ಬಕ್ಕಂತ ಮಾತಾಡು
ಬರ್ಕನ್ ಮಾತಾಡಕ್ ಆಗಲ್ಲದು
ಬೇರೆಯವ ಹತ್ರ ಮಾತಾಡ್ತಯಾ
ಹ್ಮ ಮತ್ತೆ
ಹಾ ಹಾ
ಹಾ ಹಾ ಹಾ ಹಗೆ
ಡೋದು ಅ್ರೆಂಗ ಆಗ
ಹಾಗೇನಲ್ಲ ಕಣೆ ನನ್ಗೆ ಬರ್ಕಳೋದು ಬರ್ಕಳದು ತುಂಬಾ ಇದೆ ಓದ್ಕೊಳ್ಳೋದು ತುಂಬಾ ಇದೆ ಅದಕ್ಕೆ ಹಾಗ ಹೌದಿಲ್ಲ ನನ್ಗೆ
ಅದಲ್ಲ ಕಣೆ ನೀನು ಟ್ರಾವೆಲ್ಸಕ್ಕೆಲ್ಲ ಹೋಗಿದ್ದ ಎಲ್ಲಿಗಾದ್ೂ ಹೌದಾ ಯಾವ್ಯಾವ ಪ್ರಾಚಕ ಹೋಗಿದ್ದೆ ನಿಮ್ಗೆ ಹ ಗ ಬೆಟ್ಟಗಳು ಗುಡ್ಡಗಳು ಅವನ್ನೆಲ್ಲಾ ಎಷ್ಟ ಚೆನ್ನಾಗಿರುತ್ತಲ್ಲ ಪ್ರವಾಸಗಳಲ್ಲಿ ಅದು ಈ ಮಳೆ ಕಾಲದಲ್ಲಿ ಹೋಗ್ಬೇಕು ಕಣೆ ಪ್ರವಾಸಕ್ಕೆ ಹ
ಹ್ಮ ಚೆನ್ನಾಗಿರುತ್ತಲ್ಲ
ಹ್ಮ್ ತುಂಬಾ ಚೆನ್ನಾಗಿರುತ್ತೆ ಮಳೆಗಾಲದಲ್ಲಿ ಹೆಂಗ್ಗೆ ಎಷ್ಟ್ ಚೆನ್ನಾಗಿ ಹೇಗಿರುತ್ತೆ ಅಂದ್ರೆ ನೋಡಕ್ಕೆ ತುಂಬಾ ಚೆನ್ನಾಗಿರತ್ತೆ ಎಷ್ಟ್ ಖುಷಿ ಆಗತ್ತಪ್ಪಾ ನೋಡಕ್ಕೆ ಹ್ಮ್.
ಹ ಮತ್ತೆ ಹ ತಂಪಾದ ಗಾ
ಹೋಗೋದು ಅಂದ್ರೆ ಖುಷಿ ಆಗು ಹ್ಮ್ ತಂಪಾದ ಗಾಳಿ ಹನಿ ಹನಿ ಮಂಜು ಬೀಸುವ ಗಾಳಿ ಎಲ್ಲಾ ಪ್ರಾಸ ಹ್ಮ್.
ನೀನ್ ನನ್ ಜೊತೆ ಒಂದ್ಸಲ ಆದ್ರೂ ಬಂದಿಲ್ಲ.
ಹೌದಾ.
ಹ್ಮ. ಎಲ್ಲಿ ಬಂದಿದೆ ಎಲ್ಲಿ ಬಂದೇ ಇಲ್ಲ
ಹೌದಾ ಮನಿಲ್ವಾ ನಾವು ಅವತ್ತು ಹೋಗಿದ ಬಂದಿರ್ಲಿಲ್ವಾ. ಓ ನಿಮ್ ಅಣ್ಣ ಬೇಡ ಅಂತ ಹೇಳಿದ್ದಲ್ಲ ಹಾ ಓಂ ನೀನು ಬರ್ಬೇಕ ನಿಮ್ಮ ಅಣ್ಣ ಒಪ್ಕೊಂಡ್ರೆ ನೀನು ನಮ್ ಜೊತೆ ಒಂದಳ್ಳೆ ಮ ಇದಲ್ಲಿ ಇರ್ತಿದ್ದೆ ಹ್ಮ್ ಏನ್ ಮಾಡಕ್ಕ ಆಗತ್ತೆ ಮನಲ್ಲ ಅದೇ ಏ ಒ ಕೇಳ್ಕಬೇಕು ಅವ್ರಗ ಇಷ್ಟ ಇಲ್ಲ ಅಂತ ಇಲ್ಲ ಹೋಗ್ಬಾರದು ಅಷ್ಟೇ
ಹಾ ಅದೇ ಎಷ್ಟು ಹೇಳಿದ್ರರು ಕೇಳಿಲ್ಲ
ಹ್ಮ್
ಹ್ಮ್ ಏನ್ ಮಾಡಕತಿದಿ
ನಿಲ್ಲ ಕಣೆ ಪರೀಕ್ಷೆ ಇದ್ದಾವೆ ಓದ್ಬೇಕು
ಪರೀಕ್ಷೆ ಇದಾವ ಎಷ್ಟು ಪರೀಕ್ಷೆ ಮುಗ್ದ ಎಷ್ಟು ಮುಗ್ದೋದು
ಪರೀಕ್ಷೆ ಒಂದೇ ಮುಗ್ದಿರೋದ ಕಣೆ ಇನ್ನ ಮೂರ್ನಾಕ್ ಇದಾವೆ ಏನೋ ಓದಬೇಕಾದ್ರೆ ನಿನ್ ಹತ್ರ ಮಾತಾಡ್ಬೇಕ ಅನ್ಸುತ್ತ
ಹೌದಾ ನೀನ್ ಯಾವಾಗಾದ್ೂ ಕರೆ ಮಾಡು ಪರವಾಗಿಲ್ಲ
ಹ್ಮ್ ಅಲ್ಲ ಕಣೆ ನಂಗ ಏನ ಕಣೆ ಓ ಹತ ಇರ್ಬೇಕಾದ್ರೆ ನಿಂದು ನೆನ್ಪ ಆಗ್ಬಿಡ್ತು ಅದ್ಕ
ಹೌದಾ ಅದಕ್ಕೆ ನೀನ್ ಯಾವಾಗ ಆದ್ರೂ ಕರೆ ಮಾಡು ನಾನ್ ಯಾವಾಗ್ಲೂ ನೀನ್ ಜೋ ಮತ್ತೆ ಮಾತಾಡ್ತಿನೀ
ಹೇಳೋದ್ ಹೆಚ್ಚ ನನ್ ಮಾಡೋದ್ ಹೆಚ್ಚ ಸರಿ ನನ್ಗೆ ನಂಗ ನೆನ್ಪಾದಾಗಲ್ಲ ಕಾಲ್ ಮಾಡ್ತೀನಿ ನಿಮ್
ಆಯ್ತು ಮಾಡು
ಹಂಗೇನ ಹ್ಮ್ ಏನೋ ನೆನ್ಪ ಆಗ್ತಿರ್ತೀಯ ಕಣೆ ಓದ್ಬೇಕ್ರ ಏನ್ ಮಾಡ್ತಿರ್ತಾಳೆ ಅವ್ಳ ಏನ್ ಮಾಡ್ತಿರ್ತಳೆ ಮಾತಾಡ್ಬೇಕ ಬೇಕು ಅಂತ ಅನ್ಸುತ್ತೆ ತೇ
ಹೌದಾ ಮಾಡೆ ಮತ್ತೆ ನೆನ್ ಪಾದಾಗೆಲ್ಲ
ಹ್ಮ್
ಹ್ಮ ಆಯ್ತಿ ಅವಾಗ ಇವಾಗ ಜಾಸ್
ಅವಾಗಿವಾಗ ಅವಾಗ್ಲೆ ಬಾರದಿತ್ತು ನಂಗೆ
ನಿಜ ಕಣೆ ಅಹಿತಿಯ ಅವಾಗ ಇವಾಗ ರೂಮಿ ಬರ್ತಿತಿಯಲ್ಲಾ
ಹಾ ಅಂದ್ರೆ ರೂಮಿ ಬಂದಾಗ ನೆನ್ಪಪಾ ತಿನಿ ಅಷ್ಟೇ ಅದು ಬಿಡು ನಿಂಗ್ ನೆನ್ ಮಾಡ್ಕೊಳಕ್ಕೆ ಬೇಕಾದಷ್ಟು ಜನ ಇದ್ದಾಗ ನನ್ ಹೆಂಗ್ ನೆನಪ್ ಮಾಡ್ಕತಯಾ ಹೇಳು ನೀನು
ಅದೇ ಅದೇ ನಮ್ಮ ಕೋಣೆಗೆ ಬಂದಂಗ ನೆನ್ಪಾತಿರ್ತಯಾ
ಹಾ
ಇವಾಗ ಇನ್ನೊ ಒಂದು ಪರೀಕ್ಷೆ ಯಾವಾಗಿದೆ ನಿಮ್ಗೆ
ಅಲ್ಲ ಕಣೆ ನೀನಾ
ಹಂಗೆ ಕಣೆ ನೀನ್ ನೋಡಿ ನನ್ ನೋಡಿ ಆ ಏನೋ ಆಗ್ಬಿಡ್ಲಅಂತ
ಏನ ಹೇಳ್ತಾ ಇದಯ
ನನ್ನ ನೋಡಿ ನೀನು
ಎ ಕಡೆ ನಿಮ ನ ಇಲ್ಲಿ ಕರಲೆ ನಿನ್ನ ಕರಲೆ ನಿ ನಗಳ ಇಷ್ಟು ಚೆನ್ನಾಗಿ ಕೇಳಿಸಸ್ತಾ ಇರ್ಬೇಕಾದ್ರೆ ಇನ್ನ ನೀನು ಹೆಂಗೆ ನನ್ನ ಹತ್ರಿದಲ್ಲಿದ್ದಾಗಿನ್ ಚನ್ನ ನಗಡದ ಕೇಳಿಸಬೋುದು ಏೋ ಕಡೆ ತುಂಬ ಚನ್ನ್ ನಗಡತತ್ಯಾ ಇದ ನನ್ ಹೇಳಿ ಇನ್ನ ಎಲ್ರರು ಹೇಳಿದ್ರೆ ಗೊತ್ತಿಲ್ಲ ನಿಮ್ಗೆ
ಇಲ್ಲ ಇಲ್ಲ ನನ್ಗೆ ಯಾರು ಹೇಳಿಲ್ಲ ನೀನೇ ಹೇಳಾಕತ್ತೀ ಅಂದ್ರು ಜಾಸ್ತಿ ಜನ ಹೇಳಿದ್ರು ನೀಂದ ಸ್ವಲ್ಪ ಲೇಟಗ ನಿಧಾನವಾಗಿ ಹೇಳ್ತಿದಯ
ಇಲ್ಲ ನೀನ್ ಏನ್ ಹೇಳ್ದ ಹೇಳ ಯಾರು ಹೇಳಿಲ್ಲ ನೀನೇ ಹೇಳಿದ್ದು ಅಂದೆ ತಾನೇ
ಇಲ್ಲ ಇಲ್ಲ ಎಲ್ರುೂ ಹೇಳಿದ್ರು ನೀನೇ ಹೇಳಿದ ಅನ್ವಾಗ ಹೇಳ ಹ ಇವನ್ನ ಇನ್ನೊಂದು ಪರೀಕ್ಷೆ ಯಾವಾಗದೆ
ಇನ್ನೊಂದು ಪರೀಕ್ಷೆ ಹಾ ಇದ್ರಲ್ಲಿದೆ ಹ್ಮ್ ಹ್ಮ ಸೋಮವಾರ ಇದೆ ಕಣೆ ಸೋಮವಾರ ಮುಗಸ್ಕೊಂಡು ಹ್ಮ್
ಆಮೇಲೆ
ಆಮೇಲೆ ಸೋಮವಾರ ಒಂದಿದೆ ನಂಗೆ ನಾಲ್ಕು ಎಕ್ಸಾಮ್ ಇರೋದು ಕಣೆ ಅದಕ್ಕೆ ಏನ್ ಅಷ್ಟ ತಲೆ ಬಿಸಿ ಮಾಡ್ ಕಲ್ಲ ಆದ್ರೂ ಹ್ಮ್ ಕಣೆ ಆದ್ರೂ ಓದ್ಬೇಕಲ್ಲ
ಹ್ಮ್ ಹಓದು ಚೆನ್ನಾಗ್ ಓದ್ಕೊ ಬರ್ ಕೋ ಮುಂದೆ ಉದ್ದ ಉ ದರಗ ಕೆಲ್ಸ ಮಾಡು ನಿಮ್ಮ ಅಪ್ಪ ಅಮ್ಮನ್ಗೆ ತುಂಬಾ ಚೆನ್ನ ನೋಡ್ಕೊ ಹ ಒಳ್ಳೆ ಮರ್ಯಾದೆ ಕೊಡು ಮನಳ ಕೆಲ್ಸ ಮಾಡ್ಬಡ್ಬೋದು
ಹ ಅಂತ ಕೆಲ್ಸ ಅಲ್ಲ ಯಾರ್ ಮಾಡ್ತಾರೆ
ಅದೇ ಕಡೆ ನಿನ್ ಮಾಡಲ್ಲ ಅದಕ್ಕೆ ಹೇಳ್ತಿದೀ ನ
ಹಾ ಏನೋ ಏನೋ ನನ್ನ ಆತರ ಹೇಳ್ತಾ ಇದಯ ನೀನ್ ನನ್ನನ್ನ ಇಷ್ಟೇ ಅರ್ಥ ಮಾಡ್ಕೊಂಡಿದ್ದ ಅ ಕೂಡ ಅನ್ಸುತ್ತೆ
ಹ್ಮ ಕಣೆ ಅದೇ ನಿನ್ ಮೇಲೆಲೆ ನಿಂದೆ ನನಗ್ ಚಿಂತೆ ದಿನ ಇದ್ರೆ ಹೆಂಗ ಇದಾಳೆ ಹಡುಗಿ ಪಪಾ ಹೇಂಗ ಐತೆ ಅಂತ
ಹ್ಮ್
ಹ್ಮ
ಏನೋ ನೀನು ನನ್ ಬಗ್ಗೆ ಹಾಗ ಅದ ಏನ್ ಅನ್ಕೊಂಡಿದೀ ನೋಡು ಹೆಂಗ ಅಂದಬಿಟ್ಟೆ ಎಲ್ಲ ನಿಂ್ಗೆ ನಾನೇನೋ ನೀನ್ನ್ಪಾಕಿ ಕರೆ ಮಾಡ್ದ ನೀನ್ ನೋಡಿದ್ರೆ ಹಿಂಗ ಅನ್ಬಿಟ್ಟೆ ಆಯ್ತು
ಕಾಯರ್ತೀಯಾ ನಮ್ ಕೋಣೆಗೆಲ್ಲ ಬಂದಾಗ ಐದ್ ಚಂದನಾ ಅಂತ ಹಲೋ ಹಲೋ ಕಟ್ಟಾಯ್ತ ಕಣೆ
ಏ ಹಲೋ ಕೇಳಿಸ್ತಾ ಇದೆ ಹೇಳು
ಏಕೆ ಮಾತಾಡುತ್ತಿಲ್ಲ ನೀವು
ಅದು ಕರೆಗಳು ಬೇರೆ ಕಡೆ ಬಂದಾಗ ಅದು ಹಂಗ ಆಗ್ಬಿಡುತ್ತೆ ಕಣೆ
ಹೌದಾ ನಾ ನಿನ್ಗೋಸ್ಕರ ಕಾಯ್ತಿದ್ದೀನಿ
ಹ್ಮ್ ಹ್ಮ್ ಹ್ಮ್ ಮತ್ತೆ ಸಮಾ ಚಾರ
ಹೇಳ್ಬೇಕೇಕ್ ನೀವ ಸಮಾಚಾರ
ಹ್ಮ ಹ್ಮ ನಂಗಯ ಅ ಮಾತಡದ್ರ ಸ ಸಂತೋಷ ಆಗ್ಬಿಡುತ್ತೆ ಖುಷಿ ಆಗ್ಬಿಡುತ್ತೆ
ಹೌದಾ ಹ ಹಂಗಾದ್ರೆ ಮಾತಾಡ್ತೇನೆೇ ಇರಿ ಇವಾಗೆಲ್ಲ
ಹ್ಮ್ ಏನೋ ಹ ಏನೋ ಈಗ್ ನೋಡುುವ ನನ್ಗೆ ಓದ್ತಾ ಇರ್ತೀನಿ ಅನ್ಕ ಒಂದ್ಸಲ ಹಂಗೆ ಇ ಓದದ್ ತಲೆಗತ್ತ ತಲಂಕ ತಕ್ಷಣ ನೆನಪಾಗ್ತಿಯ ನಂಗೆ. ಯಾಕ
ಹ ಅದಂಗೆ ನಾ ನಿನ್ಗೆ ಒಂಥರ ಅಲ್ವದಿಕ್ಕೆ
ಹ ನಿ ನನ್ನ ಮುದ್ದು ಗೆಳತಿ ಅದಕ್ಕೆ
ಹ್ಮ್ಮ್ ಕ್ಯೂ ಹೂ ಮೂದ್. ಅದು ಹೌದು ಸಾಯಂಕಾಲ ಏನು ತಿುನ್ನಕ್ ಹೋಗಲ್ವಾ ಹಲೋ
ಹೋಗಬೇಕ್
ಏನ್ ತಿಂತ
ಕೇಳಸ್ತಿದೆ ಹೇಳು ಸಾಯಂಕಾಲ ತಿನ್ನಕ್ ಹೋಗ
ಏನ್ ತಿಂತೀಯಾ
ಹ ವರ್ ನಾನು ತಿನ್ನೋದೆಲ್ಲ ಬಿಟ್ಬಿಟ್ಟೆದಿನಿ ಕಣೆ.
ಹೌದಾ ಹ್ಮ ಒಳ್ಳೆ ಕೆಲ್ಸ ಕಣೆ ತಿನ್ಬೇಡ ಏನು ಹಾ ಅದಿಕ್ಕೇಏನು ತಿನ್ಬ ಅವರಗಡೆ ಹಾ ಅದೇ ಹೊರಗಡೆ ಏನು ತಿನ್ಬೇಡ ಒಳಗಡೆ ಒಂದೇ ತಿನ್ನು.
ಹ್ಮ್
ನಮ್ಮ ನಮ್ಮ ಇದ್ರಲ್ಲಿ ನಮ್ಮ ಕೋಣೆಯಲ್ಲಿ ವೆರೈಟಿ ವೆರೈಟಿ ಏನ ಇೋ ನಮ್ಮ ಕೋಣ ವಿಧ ವಿಧವಾದಂತಹ ಹ ತರ ಕರೆಯನ್ನು ಮಾಡ್ತೇಿದೆ
ಹಾ ಹಾ ತಿಂಡಿ ತಿ ತಿರ್ ಮಾಡರೆೇ ಹೌದು ಹ್ಮ್ ಹ್ ಮ ಅನ್ಸಿಂದ್ರೆ ಸಾಕು ಹ್ಮ್
ಹ್ಮ್ ಮತ್ತೆ ಸಮಾಚಾರ
ಎಲ್ಲ ಬಿಡೆ ಖುಷಿಯಾಗಿ ನೀ ನಿನ್ನ ಹತ್ರ ಹೀಗೆ ಮಾತಿರೋ
ನನಗೂ ತುಂಬಾ ತುಂಬಾ ಖುಷಿ ಆಯ್ತು ಹ್ಮ ಹ್ಮ ಸರಿ ಧನ್ಯವಾದಗಳು. ಹ್ಮ್.